ಹದರಿ ಆರಾಮ್ರೀ
ನಾ ವರಾಮರ್ತಾರೆ ಪ್ರ ನೀ ವರಾಮ
ಅ ಏನ್ ನಡಸಿರಿ
ಏನಿಲ್ಲ ನೋಡ್ರಿ ಸುಮ್ಮ್ನೆ ಕಾಲಿ ಕುತ್ಕೊಂಡಿದಿ
ಹೌದಾ ಏನ್ ಮತ್ತೆ ಊಟ ಪಾಟ ಏನ್ ಚೆನ್ನಾಗ
ಹಾ ಊಟಗತೆ ಎಲ್ಲ ಚೆನ್ನಾಗೈತೆ ನಾವು ಚೆನ್ನಾಗಿದ್ದೀವಿ ಊಟನು ಚೆನ್ನಾಗೈತೆ
ಮಿಂಜಾಲ ಇನ್ನು ಅಷ್ಟು ಕೊಡ್ತಾರೆ
ನಮ ಬೆಳಿಗ್ಗೆ ನಾಷ್ಟ ಏನತ್ತ ಅಂದ್ರೆ ಇವತ್ತು ಬೆಳಿಗ್ಗೆ ಹ ಮ ಅಂಗಯತ್ರಿ ಇವತ್ತು
ಹೌದಾ ಒಗ್ಗರಣೆ ಸೂಸ್ಲಾ ಅಂತ ರಲ್ವಾ ಉತ್ತರ ಕರ್ನಾಟಕದಲ್ಲಿ ಹ್ಮ್ ಚೆನ್ನಾಗಿದೆ ಚೆನ್ನಾಗಿದೆ ಒ ಇಷ್ಟ ಚೆನ್ನಾಗಾಗಿದೆಂಗ್ರ ಎಲ್ಲಾ ಹ್ಮ ಮಮ್ ನಾಷ್ಟ ಬಂದು ಇಡ್ಲಿ ವಡ
ಓಹೋ ಹೌದಾ
ಹಾ ಉಪ್ಪಿಟ್ಟ ಊಡ ಕೊಡತಾರೆ ನಿಮ್ಮಲ್ಲಿ ಎಲ್ಲಾ ಮಿಂಜಿ ನಾಷ್ಟ ಏನು ಕೊಡತಾರ
ನಮಗೆ ಉಪ್ಪಿಟ್ಟು ಅವಲಕ್ಕಿ ಒಗ್ಗರಣೆ
ಅದೇ
ಇಡ್ಲಿ ವಡಾ
ಇಡ್ಲಿ ವಡ
ಹ್ಮ್ ದಸ್
ಜೋಸ
ಪುಳಗ್ಯರೆ ಪಲಾವ್ ಕೊಡ್ತಾರೆ
ತಲ ಕೂಡ ಕೊಡ್ತಾರಾ
ಹೌದು ಮತ್ತೆ ಬಿಸಿಬಳೆ ಭಾತು
ಬಿಸಿಬೇಳೆ ಬಾತ್
ಇಂತ ಎಲ್ಲಾ ಕೊಡ್ತಾರ ನಮ್ ಕಡೆ
ಚೆನ್ನಾಗಿದ್ದಂಗ ಚೆನ್ನಾಗಾಗಿದೆಲ್ಲ ಹೂಣ ಅಷ್ಟ ತುಂಬಾ ಚೆನ್ನಾಗಿದೆ ಮತ್ತೆ ಉತ್ತಮವಾಗಿದೆ ಊಡನ ಅಷ್ಟು ಭೋಜನಾಲಯದಲ್ಲಿ
ಎಲ್ಲ ಉತ್ತಮ ಹೋಗೈತೆ ಮತ್ತೆ ನಮಗೆ ಇದನ್ ಕೂಡ ಕೊಡ್ತಾರೆ ಕೋಳಿ ಕೂಡ ಮಾಡ್ತಾರೆ
ಏನ್ ಮಾಡ್ತ
ಕೋಳಿ ಚಿಕನ್
ಹೌದ ಊಟ ಚಿಕನ್ ಓ ಒ ಚೆನ್ನಾಗ್ ಉತ್ತಮ ಭೋಜನ ಎಲ್ಲ ಚೆನ್ನಂಗ್ರ ಎಲ್ಲ ವಾತಾವರಣ ಎಲ್ಲ್ಮವು ವಸಂತಿಲಯದಲ್ಲಿ ಹೆಸರು ಏನಿದೆ ವಸಂತಿನ ಹೆಸರು
ನಮ್ಮ ಇದು ಬಲಭೀಮೇಶ್ವರ
ಬಲ ಭೀಮೇಶ್ವರ್ ಉಡಿ ಓ ಇದು ಶಾಪುರಲ್ಲಿ ಎಲ್ಲಾ ಇರೋದ್ ನೀವು
ಹ ಅ ಶಾಪೂರ ಬಿಗುಡಿ
ಮಾಡಿದೆ ಅಂದ್ರೆ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಭೀಮರಂಗುಡಿ
ಹ್ಮ್ ಕೃಷಿ ವಿಜ್ಞ ವಿಜ್ಞಾನ ಮಾಡಿದೀವಿ ನಾವು
ಓ ಕೃಷಿ ಸಂಶೋಧನಾ ಕೇಂದ್ರ ಅದ ಇರ್ರುವಕಲ್ಲ ನಿಮಂಬಲ್ಲಿ
ಕೃಷಿ ಸಂಶೋಧನೆ ಕೇಂದ್ರ ಐತೇ ಮುಂದೆ ಐ್ತ ಇದ್ರೆ
ಇಲ್ಲಿದೆದೆ ನಿಂಬಲ್ಲಿ ಅದು ಚೆನ್ನದೆ ದೂರ ಇದೇನೆ
ಹ್ಮ್ ನಮ್ಮ ಹಾಸ್ಟೆಲ್ ಇಂದ ಒಂದು ಕಿಲೋಮೀಟರ್ ಆಗ್ತತೆ ಹಾ ಒಂದ್ ಕಿಲೋಮೀಟರ್ ಆಗ್ತತೆ
ಹ್ಮ್ ಚೆನ್ನಾಗಿದೆ ಅಲ್ಲಿವೆಲ್ಲಾ ಸೀಡ್ಸು ಆತರ ಬೆಳೆಯೋದು ಎಲ್ಲ ಚೆನ್ನಾಗ ಮಾಡತಾರಲ್ಲ ಅಲ್ವಿ ಎಲ್ಲಾ ತಾವ ಬೆಳೆದು ತಯಾರು ಮಾಡ್ತಾರ
ಹೌದೌದ್ರೀ ಅಲ್ಲಿ ಸೀಡ್ ಪ್ರೊಸೆಸಿಂಗ್ ಯೂನಿಟ್ ಕೂಡ ಐತೆ
ಬಜವನ್ನು ತಾವು ತಯಾರಿಸ್ತಾರೆ ತಯಾರಿಸಿ ತನ್ನಕ್ಷ ತಕ್ಷಣ ಬೀಜವನ್ನು ಮತ್ತೆ ಇದು ಮಾಡ್ತಾರೆ ಪ್ರಯೋಗ ಮಾಡ್ತಾರೆ ಯಾಕಂದ್ರೆ ಬೀಜ ಬರುತ್ತವೆಲ್ಲ ಮಳಿಕೆ ಪ್ರಮಾಣ ಐತ ಇಲ್ಲ ಮತ್ತೆ ಮತ್ತೆ ಹೂ ಕಾಯಿ ಕೊಡ ತವ ಇವು ಇಳುವರ್ ಜಾಯಸ್ ಕೊಡ್ತಾವ ಕೊಡಲ್ಲ ಅಂತ ಊಡ ಚೆಕ್ ಮಾಡತಾರ ಅ ಮತ್ತೆ ಬೀಜನ ಚೆಕ್ ಮಾಡ ತಕ್ಷಣ ಮತ್ತೆ ರೈತರಿಗೆ ಕೊಟ್ಟ ಬಿಡ್ತಾರ ಅವತ್
ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಹಂಗಲ್ಲ ಹಂಗಲ್ಲ ಹಂಗಲ್ಲ ಅಂದ್ರೆ ಅದೊಂದು ಪ್ರೊಸೆಸ್ ಐತೆ ಯಾವ ರೀತಿ ಅಂದ್ರೆ ಮ ಲಿಗೆ ನಾವು ಬೆಳಿತೀವಿ
ಹಾ
ಬೆಳೆದಾದ್ಮೇಲೆ ನಾವು ಸ್ವಲ್ಪ ಜೊಟ್ಟಿ ಅಂತೇಳ್ತಾವ ಅಂದ್ರೆ ಕಾಳಾಗಿರಲ್ಲ ಒಬ್
ಓ ಮಡಿಕೆ ಹೊಂದಿರಲ್ವಾ
ಮಳಿಕೆ ಬಂದಿರದಲ್ಲ. ನಾವೆಲ್ಲ ಬೆಳೆದಿರ್ತಿೀವಿ ಗಿಡ ಹಾಕಿ ಎಲ್ಲ ಹಾಕಿ ಬೆಳೆದಿರ್ತಿೀವಿ ಬೆಳದದ್ಮೇಲೆ ಬೀಜ ಬರುತ್ ಮತ್ತೆ ತಗಿತಿವೀಅಲಾ ಅದು ಏನ್ ಮಾಡ್ತೀವಿ ಅಂತಂದ್ರೆ. ಅದು ಒಂದೆಷ್ಟು ಜಟ್ಟಿ ಅಂತ ಹೇಳ್ತತೆ ನೋಡ್ರಿ ಅಂದ್ರೆ ಏನು
ಓ ಓ ಹೌದೌದು
ಹಾ ಬೀಜನ ಸಪ್ರೇಟ್ ಮಾಡ್ತಾರೆ
ಹ್ಮ್
ಹ ಬೀಜನ ಸಪ್ರೇಟ್ ಮಾಡ ಮು ಪಾನಿ ಇರ್ತಾವಲ್ಲ ಅವ ಕೂಡ ಬೆಳ್ತಾರೆ ಅವು ಸೆಪ್ರೇಟೇ ಬರ್ತವೆ ಅ ಎಲ್ಲ ನಾವ್ ಸಪ್ರೇಟ್ ಸಪ್ರೇಟ್ ಮಾಡಿ ಅಡಿ ನಾ ಕೆೇ ಎಸ್ ಅಂದ್ರೆ ಬರ್ತಾತೆ ಅಂದ್ರೆ. ಅವತ್ ನಮ್ಗೆ. ರೈತ ರಿಗೆ. ಸಪ್ಲೈ ಮಾಡ್ತೇವಿ ನಾವು. ಅದನ್ನ ರೈತರ ಹತ್ರ ಯಲ್ಲ .
ಹ್ಮ್ ಹ್ಮ್ ಹ್ಮ್ ಮತ್ತೆ.
ಆದ್ಮೇಲೆ ಅ ತೊಂಡ ಹೋಗಿ. ಸೀದಾ ಅಂದ್ರೆ ರೈತರಿಗೆ ಕೊಡ್ತಾರೆ ಅಂದ್ರ ಏಜೆನ್ಸಿಗಳು ಇರ್ತಾರೆ ನಡ ಬರಕೆ.
ಹಾ ಹೌದೌದು.
ಅವ್ರ ಏನ್ ಮಾಡ್ತಾರೆ. ಈಷ್ಟು ಈಷ್ಟು ಕೊಡ್ಬೇಕು ಈಷ್ಟು ಮಾರ್ಸ್ಬೇಕ ಅಂತೇಳಿ ನಾವ್ ಕೊಟ್ರೆ ನಾವ್ ಇಷ್ಟು ಈ ಬೆಳೆಗೆ ಈಷ್ಟು ರೇಟ್ ಐತಿ. ವಷ್ಟೇ ಬೆಲೆ ಕೊಡ್ತೀವಿ ಅಂತಂದ ಹೇಳ್ರೆ ಅವರು ಅದ್ರ . ಬೆಳತಾರೆ ಅದನ್ನ ಮತ್ತೆ. ಹಾ ರೈತನ ದ ಬೆಳದ ತಂದು ಇವ್ರು ಬೇಕಾದಲ್ಲ ಆದ್ರರು ಮಾಡ್ಬೋದು. ಅಂದ್ರೆ ಇವ್ರ ಬೇಕಂದ್ರೆ ಇಲ್ಲೇ ಮರ್ಬದು ಇಲ್ಲ ಅಂತಂದ್ರೆ ಬೇರೆ ದೇಶ. ಬೇರೆ ರಾಜ್ಯಗಳಿಗನು .
ಮಾರ ಬದಾ ಅಲ್ಲಿ ಡ ಮಾರಬದ.
ಹೌದು ಅಲ್ಲಿ ಕೂಡ ಮಾರ್ಬೋದು ಎಲ್ಲಿ ಬೇಕಾದ್ರರು ಮರ್ಬೋದು ನೀವು. ಎಕರ ಆ ಆಷ್ಟತಂದು. ಹ್ಮ್ ಹೌದು ಬೆಲೆ ತುಂಬಾ ಜಾಸ್ತಿ ಇರ್ತ್ತೆ ಬೇರೆ ಕಡೆಗೆ.
ಹೌದ ತುಂಬ ಉತ್ತಮವಾಗಿ ಬೆಲೆಯನ್ನು ಸಿಗುತ್ತೆ ಕಡೆ ಎಲ್ಲ
ಹ್ಮ್ ತುಂಬಾ ಉತ್ತಮವಾಗಿ ಸಿಗ್ತದೆ.
ಈ ಕಡೆ ಎಲ್ಲಾ ಬೇರೆ ದೇಶಗಳಲ್ಲಿ. ಮಾರ್ಬೋದು ಅದಕ್ಕೆ ಒಂದು ನಂಬರ್ ಅನ್ನ ಬರ್ದಿರ್ತ. ಇತರಲ್ವಾ ಇಥ ಇಲ್ಲೇ ಬರ್ತೈತೆ ಇಲ್ಲೇ ಸಿಕ್ಕಿದ್ದೆ ಅಂತ ಇಲ್ಲೇ ಉತ್ಪಾದನೆ.
ಅಂದ್ರೆ ಹ ಹಾ ಅದು ಅದು ಅಲ್ಲ ಅಂದ್ರೆ. ಯಾವ ತಿಂಗಳು.
ಹ್ಮ್.
ಯಾವ ತಿಂಗಳು ಮತ್ತೆ ಯಾವ ವರ್ಷ ಅಲ್ಲಿ. ಮಾಡಿರ್ತಾರ ನೋಡು ಹ್ಮ್ ಅದನ್ನ ಬರದರ್ತಾರ ಮತ್. ಒಂದು ನಮ್ಮ ಈ ಊರ್ ಅಂತಂತ ಇರ್ತದಲ್ಲ ನಮ್ಮ ಕೋಡ್ ಅಂತ ಹೇಳಿರ್ತದ. ಊರಿನ್ ಕೊಡಂತ ಅನ್ಕೊಂಡರ. ಅದು ಈಗ ಬೀಚ್ ಏನ್ ವೆರೈಟಿ ಏನ್ ಇರ್ತೈತಲ್ಲ ವೆರೈಟಿ ಕೋಡ್ ಇರ್ತೈತೆ. ಹ ಇಡೀ ದೇಶದಲ್ಲಿ ಎಲ್ಲಿ ಹೋಗಿ. ಕೋಡದ್ರೆ ಇವರೇ ರೆಡಿ ಮಾಡಿದ್ರು ಇದೇ ಶಾಲಲಿ ಇ ಬೆಳೆಯಲ ಆಗೈತೆ ಅಂತಹೆಳೀ ಅವ್ರು ಹೇಳ್ತಾರೆ. ಕೊಡದು ಅದು ಸೆಂ. ಟಲ್ ಗೌರ್ಮೆಂಟ್ಂದ ಸಿಗ್ತೈತೆ ಆ ಕೋಡ್ ನಮಗ ಹಾ ಅದನ್ನೆಲ್ಲಾ ಹಾಕರ್ತಲ್ಲ ಆದದ್ರಿಂದ ನ ಎಲ್ ಈ ಕೋಡ್ ಹೇಳ್ಬಿಟ್ರೆ ಇದು ಇದೇ ಬೀಜ ಅಂದ್ರೆ ಆ ಕೋಡು ಬೇರೆ ಯಾವ ಬೀಜಕ್ಕೂ ಇರಂಗಿಲ್ಲ ಇದಕ್ಕೂ ಇನ್ನೊಂದು ಬೇರೆ ಎಲ್ಲೂ ಇರಂಗಿಲ್ಲ ಅದು ಈ ಬೀಜಕ್ಕೆ ಮಾತ್ರ ಸೀಮಿತ ಆರ್ತದೆ. ಒಂದು ಕೋಡ್ ಅದೊಂದು ಕೋಡ್ ಹಾಕ್ ಬಿಟ್ರೆ ಅದ್ರ ಎಲ್ಲಾನೂ ಮಾಹಿತಿನೂ ನಮ್ಗ್ ಗೊತ್ತ. ತಗುತ್ತೆ ಅದು ಎಲ್ಲಿ ಬೆಳತಾರೆ ಅದ. ಕಂಡ್ ಹೀಡ್ದರು ಯಾರರು ಅದ್ನ್ ಹೆಂಗ ರೆಡಿ ಮಾಡಿದ್ರು. ಎಲ್ಲಾನೂ ಇನ್ಫಾರ್ಮೇಶನ್ ಬರ್ತ್ತ ಅದನ್ನ ಹಾಕಿದ್ಮೇಲೆ.
ಹಾ.
ರೆಡಿ ಆಗ್ತದ್ರ ಎಲ್ಲದುು.
ಹಾ ಹೌದೌದು ಮತ್ತೆರ ಏನ್ ನಡ್ಸಿರಲ್ಲ.
ಮತ್ತೇ ಯಾನ್ಇಲ್ಲ ರಿ. ಏನ್ ಸುಮ್ನೆ .
ಹ ನಿಂಬಲ್ಲಿ ಕೋಳಿ ಫಾರಂ್ ಏನ ಅದವ ನಿಮಂಬಲ್ಲಿ ಊರಲ್ಲಿ
ಹ್ಮ್ ನಮ್ಮ ಎಲ್ಲಾ ನಾವು ಜಾವಾರ
ಹೌದಾ ಹೂ ಹಳ್ಳಿ ಅಲ್ಲಿ ನೀಲ್ಲ ಎಲ್ಲ ಕೋಳಿಿನ ಸಾಕ್ತಿೀರ ಅ ಮೊಟ್ಟೆ ಇಡುತ್ತಾವಲ್ಲ
ಹೌದ್ ಇಡ್ತವೆ ಬಿಡ್ತೇವೆ
ಅಷ್ಟೆ ಹೆಂಗು ಒಳಗೆ ಏನಿ ಇರುತ್ತವೆ ಒಳಗಂತ ಮಾಹಿತಿಯನ್ನ ಇದೆ ನಿಮ್ಗೆಲ್ಲಿ
ಹ್ಮ ಹ ಮೊಟ್ಟೆ ಒಳಗಡೆನಾ
ಹಾ
ಮತ್ತೆ ಒಳಗಡೆ ಮೇಲ್ಗಡೆ ಬರೋದು ಕೋಟಿಂಗ್ ಅಂತ ಹೇರ್ತದಲ್ರಿೀ ಮೇಲ್ಗಡೆ ಅದು ನಮ್ಗೆ ಯಾವ್ದಕ್ಕ ಕೆಲ್ಸ ವಿಟಮಿನ್ ಸಿ ಇರ್ತಾರೆ ಅದ್ರಗೆ
ಸೀ ಇರೋದು ಒಳಗಿಂದ ಚಂದಪ್ಪ ಅಂತಾರಲ್ಲ ಕನ್ನಡದಲ್ಲಿ
ಹ ಒ ನೀ ಚಂದಪ್ಪಾ ಅಂತ ಕರಿತಾರಲ್ಲ ಅದ್ರಾಗ ವಿಟಮಿನ್ ಸ ಇರ್ತೈತೆ
ಹ್ಮ್
ಓಹ ನೀವು ಅಂದ್ರೆ ನೀವು ತತ್ತಿನ ಕುಚ್ಚಿದಾಗೆ ಎಲ್ಲಾ ವೈಟ್ ಅಂತ ಅಂದ ಇರ್ತತಲಾ ಅದ್ರ ಬಗ್ಗೆ ನೀವುರಣೆತಾತ ಹ
ಹ್ಮ್
ಹಾ ಸರಿ ಹೇಳ್ತ ನೋಡ್ ನೀವು ತತ್ತಿ ಕುಿ ಚ್ಚಿದಾದ್ಮೇಲೆ ಮೇಲ್ಗಡೆ ಟಪ್ಪೆನ ಒಡ್ದ ಬಿಸಾಕ್ತಿರಿ ಅದಾದ್ಮೇಲೆ ಈ ಮೇಲ್ಗಡೆ ಕೊಟ್ಟಿಂಗ ಬಿಳದ್ ಇರ್ತದಲ್ಲ ಅದಕ್ಕೆ ವಿಟಮಿನ್ ಬಿ ಇರ್ತತಿ ಅದಕ್ಕೆ
ಹ್ಮ್
ಒಳಗಡೆ ನೀವ ಏನ್ ಚಂದಪ್ಪ ಅಂತಲ್ಲ ಎಗ್ಗುವಯ್ತು ಅದ್ರಲ್ಲಿ ವಿಟಮಿನ್ ಸಿ ಇರುತ್ತೆ್ಮ ನಾವು ವಿಟಮಿನ್ ಬಿ ಎಲ್ಲ ಅಂದ್ರೂ ಇರ್ತ ನ್ಯಾಚುರಲ್ಗ ಸಿ ಮತೈತೆ ಅಸ ಎಲ್ಲ ಬಿಟ್ಟು ಹು ಲ್ ಸಿಗ್ತಾರೆ ನೀವೇನಾದ್ರುಂದೆ ಆರೋಗ್ಯ ಕಡೆಿಗೆ ಜಾಸ್ತಿ ಒಲವು್ ಕೊಡ್ಬಹುದು ಸ್ವಲ್ಪ ಜಾಸ್ತಿ ಮಾಡ್ಬೋದು
ಹ್ಮ
ಹ ಎಕ್ಚಲಿ ಜಾಸ್ತಿ ತಿಂದಂಗೆಲ್ಲ ಸತ್್ರೆ ಏನದು ಹ ಮೂಳೆಲ್ಲಾ ಹಿಂಗಿದೆ ಅದಕ್ಕೆ ವಿಟಮಿನ್ ಸಿ ತಿನ್ನಂತಂದು ಹೇಳ್ತಾರೆ ಯಾರಾದ್ರೂ ಡಾಕ್ಟರ್ಸ್ ಆಯ್ತು ಯಾರಾದ್ರೂ ಆಯತು ಎಗ್ ತಿನ್್ರಿ ಅಂತಂದ್ರೆ ಮೊಟ್ಟೆ ತಿನ್ಬೇಕು ಒಳಗಡೆ ಇಾರ ತಿನ್ಬೇಕು ಅಂತ ಹೇಳ್ತಾರೆ ಹ್ಮ್ ಹೊಳಗಡೆಯರು ಮತ್ತೆ ಅಂದ್ರೆ ನಮ್ಮ ಬಾಡಿ ವಿಟಮಿನ್ ಸಿ ಇರೋದಂತ ನಮ್ದ ಎಲ್ಲ ಗಟ್ಟೆ ಯಾ ಎಲ್ಬೂ ಎಲ್ಲಾ ಮೂಳೆಗಳು ಎಲ್ಲಾ ಗಟ್ಟಿ ಹಾಕ್ತಾರೆ ್ಮ ನೀ ಬಟ್ಟೆ ತಿಂತರ ಅ ಇಲ್ವಾ
ತಿಂತೇರಿ ನಾವ ಎಲ್ಲಾ ನಾಯ್ಕರ ಮುಂದೆ ನ ವಯಸ್ಸಟನವರು
ಹೌನ್ ನೀವು ಎಷ್ಟಿನ
ಹಾ ನೀವು
ನಾವು ನ ನಾವು ಎಷ್ಟತಿನಿ
ಹ ಮಾಲಿಮ ಜ
ಹಲೋ
ಹಾ ರೀ ಕೇಳಿಸತ
ನಾವು ನಾಯಕರು ವಾಲ್ಮೀಕಿದಾರ ನಾವು ಅಂಬಾಣಿ ಅವರೆಲ್ಲ
ಹ್ಮ ಎಲ್ಲ ಮಾಡಿದಾರಲ್ಲೇ ನೀವು
ಅಲ್ಲ ಅಲ್ಲಲ್ಲ ಅ
ಹ್ಮ್ ನಾವ್ ನಾಯಕರು ನಾವಡ
ಹೌದ್ರಿ ಮೊಟ್ಟೆ ಸ್ವಲ್ಪ ಜಾಸ್ತಿ ಇತೇನ್ರೀ ಹ್ಮ ಕುಂಬಳೆ ಎಲ್ಲ ಗಟ್ಟಿ ಆಗ್ತವ್ರಿ
ತುಂಬ ಹದ
ಹಾಂ ಸರಿ ತ್ಯಾಂಕ್ ಯು
ಬ ತುಂಬರುವುದರಿಂದ